ಹಾ
ಅಲೋ ಹ್ಮ ಆರಾಮ ನೀವೆ ಎಲ್ಲಾರೂ ಆರಾಮ
ಹ್ಮ್ ಆರಾಮ್ ನೋಡಮ್ಮ ಏನ್ ಸಮಾಚಾರ ಬಾಳ ದಿನ ಆಯ್ತು ಫೋನೇ ಮಾಡಿಲ್ಲ
ಹ್ಮ ಊಗ್ ಹೋಗಿದ್ವಿ ಫಂಕ್ಷನ್ಗೆ ಹ್ಮ್ ಹ್ಮ್ ಹ ಮದ್ವೆ ಹೋಗಿದ್ದು ಇಲ್ಲಿ ಮದ್ವೆ ಬೆಂಗ್ಳೂರಾಗ ಆಯ್ತು ಹ್ಮ್ ಹ ಇಲ್ಲಿ ನಮ್ದು ಬೆಂಗ್ಳೂರಾಗ ಮದ್ವೆ ಆಯ್ತು ಅಲ್ಲಿ ಹುಡ್ ಹುಡುಗುನ್ ಕಡೆದು ಆಂಧ್ರದ ಗಿತ್ತು ಮದುವೆ ಅದು ರಿಸೆಪ್ಷನ್ ಇತ್ತು ಅಲ್ಲಿ ಹ್ಮ್ ಹ್ಮ್ ವೈಜಾ ವೈಜಾಗ್ ಹೋಗಿದ್ವಿ ಅಲ್ಲಿಗೆ
ಅಬ್ಬ ಅಬ್ಬ ಚೆನ್ನಾಗೈತ ಅಂತೆಲ್ಲ ಅಲ್ಲಿ ಏನ ಸಮುದ್ರ ಐತೆ ಅಂತಾರಮ್ಮ ಹ್ಮ್ ವಿಜಯವಾಡ ಅಂತಾರಲ್ಲ ಪೈಸಾಕಂದ್ರ
ಏ ಅಲ್ಲ ವಿಜಯವಾಡ ಬೇರೆ ವೈಜಾಗ್ ಬೇರೆ
ಹೌದೇನ ನಾ
ಹ್ಮ್ ಇಲ್ಲ ಇಲ್ಲ ಆ ಬೆಜವಾಡ ವಿಜಯವಾಡ ಅಂದ್ರೆ ಒಂದೇ ಇದು ವೈಜಾಗ ಇದು ಬಜವಾಡ ಎಲ್ಲ ವೈಜಾಗ್ ಇದು ಹ್ಮ್ ಹ್ಮ ಹ್ಮ್ ನಮ್ಮ ಅಣ್ಣಂದು ಮಗಳ್ದ ಮದ್ವೆ ಆಯತ ಬೆಂಗ್ಳೂರಾಗ ಮಾಡಿದ್ ಹ್ಮ್ ಬೆಂಗ್ಳೂರಾಗಲ್ಲ ಮದ್ೆ ಮುಚ್ಕಂಡ್ವಿ ಮತ್ತೆ ಒಂದ್ೆರಡ್ ದಿನ ಗ್ಯಾಪ್ ಇತ್ತು ಮೂರನೇ ದಿನ ಹೋಗ್ಕ್ ಆಗಿತ್ತು ಹ್ಮ್ ಹ್ಮ್ ಮತ್ತೆ ವಾಪಸ್ ನಮ್ಮೂರಿಗೆ ಬಂದು ಮತ್ತೆ ಓದ್ವಿ ಮತ್ತೆ ರಿಸೆಪ್ಷನ್ಗೆ ಹೋದ್ವಿ ನಮ್ಮ ಅಣ್ಣೋರು ಅವರು ಫ್ಲೈಟ್ ಬುಕ್ ಮಾಡಿದ್ರು ಹೋಗಕ ಹ್ಮ್ ಮತ್ತೆ ಇಲ್ಲಿಂದ ಮತ್ತೆ ಹೋಗಿ ಫ್ಲೈಟಿಗೆ ಓದಿವವಿ ವೈಜಾಗ್ ಹಓದ್ವಿ ಹ್ಮ್ ಅಲ್ಲಿ ಮ ಎಲ್ಲ ಚೆನ್ನಾಗಯ್ತು ಅವರು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ಸಿದ್ರು ಹ್ಮ ಹ್ಮ ಹ್ಮ್ ಹ್ಮ್ ಬಾಳ ಜನ ಬಂದಿದ್ರು ನಾವು ಇಲ್ಲಿಂದ ಫ್ಲೈಟ್ಗೆ ಒಂದು ಮೂವತ್ತು ಜನ ಹೋಗಿದ್ವಿ ರಿಸೆಪ್ಷನ್ಗೆ ಹಾ ಹ ದೊಡ್ಡದ ಹಡ ಇದೆ ನಾವ ಮೂವತ್ ಜನ ಹೋಗಿದ್ವಿ ಹ ಅದಕ್ಕ ಹಾ ಹೋಗಿ ಅಲ್ಲಿ ರಾತ್ ಆಯ್ತು ಹೋಗಷ್ಟೊಟ್ಟಿಗೆ ಹ್ಮ್ ಹ ಹ ಏಳ್ ಗಂಟೆ ಆಯ್ತು ಎಲ್ಲಾ ಅವ್ರಲ್ಲಾ ಕಾರ್ ಕಳ್ಸಿದ್ರು ಹೋಟೆಲ್ ರೂಮ್ ಬುಕ್ ಮಾಡಿದ್ರು ಅವರು ಹ್ಮ್ ಹುಡುಗನ್ ಕಡೆ ಅವರು ಹ್ಮ್ ಹ್ಮ್ ರಾತ್ರಿರೆ ರಾತ್ರಿ ಎಲ್ಲ ರೆಸ್ಟ್ ಮಾಡಿದ್ವಿ ಇನ್ನು ಬೆಳಗ್ಗೆ ಎದ್ದು ರೆಡಿಯಾಗಿ ಟಿಫಿನ್ ಮಾಡಿ ಮಾಡಿ ಮತ್ತೆ ಅವ್ರ ಮನಯಾಗ ಸತ್ಯನಾರಾಯಣ ಪೂಜೆ ಇದ್ರರು ಅಲ್ಲಿಗ್ ಹಓದ ಹಾ ಅಲ್ಲಿ ಅಲ್ಲಿ ಹೊದ್ವಿ ಅವರು ಟಿಫನ್ ಮಾಡಂದ್ರು ಮಾಡ್ಲಿಲ್ಲ ನಾನು ಏನು ಹ್ಮ್ ಹ್ಮ್ ಮತ್ತೆ ಪೂಜೆ ಪೂಜೆಗ್ ಕುತ್ವಿ ಪೂಜೆ ಎಲ್ಲಾ ಚೆನ್ನಾಗಯ್ತು
ಹ್ಮ್
ಮತ್ತೆ ಹ್ಮ ಸ್ವಲ್ಪತ್ ರೆಸ್ಟ್ ಮಾಡಿ ನಾವು ಗಿಫ್ಟ್ ಗಳು ಕೊಟ್ರು ಮತ್ತೆ ಹ್ಮ್ ಗಿಫ್ಟ ಗಳು ಕೊಟ್ಟರು ಇನ್ನ ನಾವು ಇನ್ನು ಮತ್ತೆ ಹೋಟೆಲ್ ರೂಮ್ಗೆ ಹೋಗಬೇಕಲ್ಲ ಇನ್ನು ದಾರಾಗೆ ಬೀಚ್ ಇತ್ತು ಬೀಚ್ ನೋಡ್ ಕೆಮ್ಮಕ್ ಹೋದ್ವಿ ಮತ್ತೆ ಹ್ಮ್ ಬೀಚ್ ತಾಗ ಹೋಗಿ ಎಲ್ಲಾ ಚೆನ್ನಾಗಿತ್ತು ನಮ್ ರಿಲಷನ್ನು ಎಲ್ಲ ಎಲ್ಲಾರು ಫುಲ್ ಎಂಜಾಯ್ ಮಾಡಿದ್ವಿ ಬೀಚ್ ಹ್ಮ್ ಹ್ಮ್ ಆಡಿದ್ವಿ ಹ್ಮ ಇದ್ವಿ ಒಂದ್ ಅರ್ಧ ಗಂಟೆ ಆಡಿರ್ತಿವಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಹೋಗೋಕ್ ದಾರಿ ಬೇಕಲ್ಲ ನಮಗೆ ಅಲ್ಲಿಗೆ ಹ್ಮ್ ದಾರಿ ಬೇಕು ಹ್ಮ್ ಭಾರಿ ಉಪ್ಪು ನೀರು ಕಾಲೆಲ್ಲ ಬೆಳ್ಳಗ್ ಆಗ್ಬಿಟ್ಟಿತ್ತು
ಹೌದು ಮಾಯಗ ಆಕಂಗಿಲ್ಲ
ಹಾಕಂಗಿಲ್ಲ ಹ್ಮ ಅದೇ ಮತ್ತೆ ಅಲ್ಲಿ ಎಲ್ಲ ಮಾಡಿ ನಮ್ ಏಲ್ಲಕ್ಕ ಹೋದ್ವಿ ಹೋಗಿ ರಿಸೆಪ್ಷನ್ ಇತ್ತು ರಾತ್ರಿಗಿತ್ತು ಅದು ಹ್ಮ್ ರಾತ್ರಿಗಿತ್ತು ಮತ್ತೆ ಹೋಗಿ ಮತ್ತೆ ಎಲ್ಲ ಸ್ನಾನ ಮಾಡಿ ಮತ್ತೆ ರೆಡಿ ಆಗಿ ಮೇಲೆ ಹೋಟೆಲ್ ನಾವ್ ಕೆಳಗಿದ್ವಾ ಅದ್ರ ಮೇಲೆನೆ ರಿಸೆಪ್ಷನ್ ಇತ್ತು ಹ್ಮ್ ಹ್ಮ್ ಅಲ್ಲಿಗೂ ಹೋದ್ವಿ ಎಲ್ಲಾ ಚೆನ್ನಾಗಿ ಬಂದ ಜನರು ಬಾಳ ಜನ ಹ್ಮ ದೊಡ್ಡದು ಹ್ಮ್ ಬಹಳ ಫೇಮಸ್ ಹೋಟಲು ಚೆನ್ನಾಗಿತ್ತು ದೊಡ್ಡದೇ ಹ್ಮ್ ಬಾಳ ಅವತ್ ಎಲ್ಲಾ ಮುಗಿದ್ಮೇಲೆ ಮತ್ತೆ ಎಲ್ಲಾ ಫೋಟೋ ತಕ್ಕೊಂಡು
ಹೌದ ಗ್ರ್ಯಾಂಡ್ಅಗ ಮಾಡ್ಯಾರ ಏನಲ್ಲ ಮದ್ವೆ ಎಲ್ಲ
ಫುಲ್ ಗ್ರ್ಯಾಂಡಾಗ ಮಾಡಿದ್ರು ಚೆನ್ನಾಗ್ ಮಾಡಿದ್ರು ಹ್ಮ್
ಹ್ಮ್ ವೆರೈಟಿ ವೆರೈಟಿ ಮಾಡ್ಸಿದ್ರೆನ್ ಅಡಿಗೆ ಎಲ್ಲ
ಹ್ಮ ಫುಲ್ಲು ವೆರೈಟಿ ಮಾಡ್ಸಿದ್ರು ರಾತ್ರಿ ಅಂತೂ ನೀನ್ ಏನ್ ತಿಂತೀಯಾ ಎಲ್ಲ ವೆರೈಟಿಗಳು ಇದ್ವು ನೋಡು ರಾತ್ರಿಗೆ ಅಂತ ಮಸ್ತ್ ಹ ವೆಜ್ಜೆ ನಾನ್ ವೆಜ್ಜ್ ನಾವು ಇಲ್ಲಿಂದ ಇಲ್ಲಿಂದ ಹೊದ್ವಿ ಅಲ್ಲ ಅವಾಗ ನೈಟ್ ಇಟ್ಟಿದ್ರು ನಾನ್ ವೆಜ್ ಹೋಟೆಲ್ನಲ್ಲಿ ನೀನು ವೆಜ್ ಬೇಕಾ ವೆಜ್ಜ್ ತಿನ್ನು ನಾನ್ ವೆಜ್ ಬೇಕಾ ನಾನ್ ವೆಜ್ ತಿನ್ನು ಹ್ಮ ಹ ತರ ಇತ್ತು ಹ್ಮಅದು ರಾವತ್ ಮುಗಿಸ್ಬಿಟ್ಟಿ ವೆ ಇನ್ನ ಸತ್ಯನಾರಾಯಣ್ ಪೂಜೆಗ ಹೋಗ್ ಬಂದಿವವಲ್ಲಾ ತಿನ್ಬಾರ್ದಲ್ಲ ಪೂಜೆಗೆ ಹೋಗಿ ಬಂದೀವಲ್ಲ ಅಂತ ಅಂದು ಹ್ಮ್ ಅದಕ್ಕೆ ಎಲ್ಲಾ ವೆಜ್ಜೆ ಇಟ್ಟಿದ್ರು ರಾತ್ರಿ ಹ್ಮ್ ಹ ಹ್ಮ್ ಹ್ಮ
ಮದ್ವೆಗೊಳಗ ಏನು ಬೆಂಗ್ಳೂರ್ ಸೈಡು ಎಲ್ಲ ಮದ್ವೆಗೊಳ ನಾನ್ ವೆಜ್ಜೇ ಮಾಡ್ಬಿಡ್ ನಾವ್ ಈ ಕಡೆ ಸೈಡ್ ಯೋಚನೆ ಮಾಡ್ತೀವಿ ಮಾಡ್ಬಾರ್ದಂತ ಹ ಆಕಡೆ ವೆಜ್ಜು ನಾನ್ ವೆಜ್ ಎಲ್ಡೂ ಮಾಡಿ ಬಿಡ್ತಾರ
ಹೌದು ಹ್ಮ್ ಹ್ಮ್ ಹ ಹೌದು ಹ್ಮ್ ಹಂಗ ಮುಗಿಸ್ಕೊಂಡು ನಾವು ಊಟ ಮಾಡಿ ಮತ್ತೆ ಮತ್ತೆ ಅವರು ಮತ್ತೆ ಮತ್ತೆ ಗಿಫ್ಟ್ ಕೊಟ್ಟರು ದೇವರು ವೆಂಕಟೇಶ್ವರ ಸ್ವಾಮಿವು ಅವು ಹ್ಮ್ ಕಟ್ಟಿಗೆಯಿಂದ ಮಾಡಿರ್ತಾರ ಅವು
ಹ್ಮ ಹ್ಮ್ ಹ್ಮ್
ಕಟ್ಟಿಗೆಯಿಂದ ಮಾಡಿದ್ರೆ ಚೆನ್ನಾಗಿದ ವೆಂಕಟೇಶ್ವರ ಸ್ವಾಮಿ ಅಷ್ಟ್ ಚೆನ್ನಾಗಿ ಕಾಣ್ತಾನ ಹಂಗ. ಹ್ಮ್ ಅಂತವ್ವಕ್ ಮತ್ತೆ ಗಿಫ್ಟ್ ಕೊಟ್ರ ಇವ ಅದ ದೇವ್ರನ ಮೂರ್ತಿದ ಕಟ್ಟಿಗೆಯಿಂದ ಮಾಡ್ಯಾರ. ಹ್ಮ್ ಅದನ್ನ ಹ ಅವನ್ನ ಗಿಫ್ಟ್ ಕೊಟ್ರ ಮತ್ತೆ. ತ್ತೆ ಹ್ಮ್ ಮತ್ತೆ ರೂಮಿಗೆ ಬಂದು ಮತ್ತೆ ಫ್ರೆಶ್ ಆಗಿ ರಾತ್ರಿ ಮಲ್ಕೊಂಡ್ಬಿಟ್ವಿ ಇನ್ನ ಮತ್ತೆ ಇನ್ನ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನ ಅನ್ನವರಮ್ಮ ಅಲ್ಲೇ ಹತ್ರ ಐತೆ ಹೋಗಿ ಬರ್ತೀರಾ ಅಂದ್ರು.
ಅನ್ನವರಮ್ಮ ಅಂದ್ರೆ ಅರುಣಾಚಲಮ್ಮ ಬೇರೆ
ಅರುಣಾಚಲಮ್ಮ ಅಲ್ಲ ಅನ್ನವರಂ ಬೇರೆ ಅನ್ನಪೂರ್ಣೇಶ್ವರಿ.
ಓಹೋ ಹೋ ಹ ಅರುಣಾಚಲಮ್ಮ ಬೇರೇ ಅನ್ನವರಮ್ಮ
ಹಾ ಹೋಗಿ ಬರ್ತೀರಾ ಅಂದ್ರೆ ತ್ರೀ ಹವರ್ಸ್ ಆಗತ್ತ. ಮತ್ತೆ ಫ್ಲೈಟ್ಗೆ ಟೈಮ್ ಅಗತೈತಿ ಅಲ್ಲ ಇದು ಅನ್ನಾವರಮ್ಮು ಇಲ್ಲ ಆಂಧ್ರ ಕಡೆ ಹ ಆಂಧ್ರ ಅರುಣಾಚಲಮ್ಮು ತಮಿಳ್ನಾಡು. ಹ್ಮ್.
ಹ್ಮ್ ಅರುಣಾಚಲಂ ತಮಿಳ್ನಾಡು.
ತಮಿಳ್ನಾಡು ಅದೇ ಹ ಅದ ಹ್ಮ್ ಮತ್ತೆ ಫ್ಲೈಟ್ ಇತ್ತು ಟೈಮ್ ಆತತೆ ತ್ರೀ ಅವರ್ಸ್ ಜರ್ನಿ ಐತೆ ಹೋಗಕ್ ತ್ರೀ ಅವರ್ಸ್ ಬರಕ್ ತ್ರ್ರೀ ಅವರ್ಸ್ ಅದಕ್ಕ ಏನ ಬ್ಯಾಡ ಅಂತ ತಂದು ಇನ್ನು ಅಲ್ಲೇ ಬೆಳಿಗ್ಗ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹೋಗಿ ಟಿಫಿನ್ ತಿಂದ್ವಿ. ಟಿಫಿನ್ ತಿಂದ್ಮೇಲೆ ಫ್ಲೈಟ್ ಟೈಮ್ ಹನ್ನೆರಡು ಗಂಟೆಗೆಲ್ಲ ಫ್ಲೈಟ್ ಅಂತತ್ರ ಹನ್ನೊಂದು ಗಂಟೆಗೆ ಬಿಟ್ವಿ. ರೂಮ್ ಎಲ್ಲ ಹ್ಮ್ ಬಿಟ್ಟೀವಿ ಅಲ್ಲಿ ಹೋಟೆಲ್ ರೂಮ್ ನಾಗ ಎಲ್ಲ ಪಾರ್ಸಲ್ ಎಲ್ಲ ಕಳ್ಸಿದ್ರು. ನಮಗೆ ತಿನ್ನಾಕ ಎಲ್ಲರಿಗೆ ಹಾ ಹ್ಮ. ಹೋಗ ಹೋಗುವಾಗ ಕೊಟ್ಟಿದ್ರು ಬರವಾಗಿ ಏನ್ ಬುಕ್ ಮಾಡಿ ಇಲ್ಲ ಹ್ಮ ಹು ಬುಕ್ ಮಾಡಿದ್ರೆ ಅದ್ರಲ್ಲಿ ಕೊಡ್ತಾರ ಹ್ಮ್. ಅದಕ್ಕೆ ಹೋಗುವಾಗ ಸ್ನಾಯಕ್ಸ್ ತರ ಎಲ್ಲ ಸ್ಯಾಂಡ್ವಿಚ್ ಇಂಥವು ಡ್ರೈ ಫ್ರೂಟ್ಸ್ ಇಂಥ ಕೊಟ್ಟರು. ಹ್ಮ್ ಹ್ಮ್ ಅದಕ್ಕೆ ಇನ್ನು ಮತ್ತೆ ನಾವು ಬರುವಾಗ ಏ ಇಲ್ಲ. ಅವ್ರು ಲಿಮಿಟೇ ಕೊಡ್ತಾರ ಅಷ್ಟ. ಒಂದೊಂದು ಒಂದೊಂದು ಬರ್ಗರು ಹ್ಮ ಸ್ಯಾಂಡ್ವಿಚ್ ಇಂತವು - ಹ್ಮ್ ಇನ್ನ ಬರವಾಗಿ ಏನು ಬುಕ್ ಮಾಡಿಲ್ಲ ಮತ್ತೆ ಅಲ್ಲೆ ಹೋಟೆಲ್ ರೂಮ್ ನಲ್ಲಿ ಯಾರಾರಿಗೆ ಅವ್ರ ಪಾರ್ಸೆಲ್ ಕಟ್ಟಿಬಿಟ್ಟ ಟ್ಟಿದ್ರು ಸಪರೇಟ್ ಸಪರೇಟ್ ಆಗಿ. ಎಲ್ಲ ಹ್ಮ್ ಹ್ಮ ಇದು ಗೋಂಗೂರ ಚಿತ್ರಾನ್ನ. ಹಾ ಅದು ಗೋಂಗೂರ ಚಿತ್ರಾನ್ನ ಮೊಸರನ್ನ ಅನ್ನ ವಡೆ ಆ ಮಜ್ಜ ಮೆಣಸನ್ಕಾಯಿ ಮತ್ತೆ ಮತ್ತ ಹ ಇದು ಉಪ್ಪಿನಕಾಯಿ ಎಲ್ಲ ಪಾರ್ಸಲ್ ಯಾಡ್ ಪಾರ್ಸಲ್ ಅವತ್ತ ಮೂವತ್ತು ಪಾರ್ಸಲ್ ಯಾರ್ದವ್ರೆ ಬಿಚ್ಕೊಂಡ್ ತಿನ್ನಂಗ ಹ್ಮ್.
ಹೌದಾ ಸಪ್ರೇಟ್ ಸಪ್ರೇಟ್ ನೀನ್ ಇಡು ನನಗಿಡು ನಿನಗೀಡು ನನಗ್ ಕೊಡು ಅನ್ಲಾರ್ದಂಗ ಯಾರ್ದವ್ರಿ
ಗಿಲ್ಲ ಹ ಯಾರ್ದ ಯಾರ್ದ ಸಪ್ರೇಟ್ ಕವರ್ ಯಾರ ಕವರ್ ಅವ್ರಿಗ - ಕೊಟ್ಬಿಟ್ರು ಅಲ್ಲಿ ಏರ್ಪೋರ್ಟ್ ಅಲ್ಲೇ ತಿಂದು ಚೆನ್ನಾಗಿ ಹ್ಮ್ ಇಮ್ಮೇಲೆ ನಿಧಾನಕ್ಕಮೇಲೆ ಸಾಕಂಬಕ್ಕ ಹ್ಮ ಟೈಮ್ ಇರ್ರಕಲ್ಲ ಅಲ್ಲ ಅಲ್ಲಿ ಮತ್ತೆ ಫ್ಲೈಟ್ ಬಂದ್ಬಿಡ್ತತ್ತ.
ಯಾರ್ದವ್ರರು ತಿನ್ನೋದು ಅದ್ ಡಸ್ಟ್ಬಿನ್ಯಾಗ ಹಾಕದು ಕೈ ತೊಳ್ಕೊಂಡ್ ಹೋಗ್ತಿರದು.
ಮ್ಯಾಲ ಹೋಗಿ ಇನ್ನು ಫ್ಲೈಟಿಗೆ ಸ್ವಲ್ಪ ಒಂದು ಆಫ್ ಆನ್ ಅವರ್ ಟೈಮ್ ಇತ್ತು ಅಲ್ಲೆಲ್ಲ ಶಾಪಿಂಗ್ಗಳು ಇರ್ತಾವ ಏರ್ಪೋರ್ಟ್ ನಲ್ಲಿ ಹ್ಮ್ ಅಲ್ಲಿ ಬಾರಿ ಕಾ ನಮ್ ಕೈಲಿ ಆಗಲ್ಲ ತಗಣದ ಅದು
ಹ ಮತ್ತತ್ ಏರ್ಪೋರ್ಟ್ ನಾಗ ಅಂದ್ರೆ ಮತ್ ಕಾಸ್ಟ್ಲ ಇರ್ತತ್ತ
ಹಾಂ ಕಾಸ್ಟ್ಲಿ ಇರ್ತತೆ ಅದಕ್ಕೆ ಸುಮ್ಮನೆ ಹೋಗಿ ಸುತ್ತಾಡ್ಕೆ ಬಂದ್ವಿ ಫ್ಲೈಟ್ ಬರೋವರಿಗೆ ನಿ ಬಂತು ಎಲ್ಲ ಎಲ್ಲ ಚೆಕಿಂಗ್ ಮಾಡ್ತಾರ ಎಲ್ಲ ಚೆಕಿಂಗ್ ಮಾಡಿ ಬಿಡ್ತಾರ ಒಳಗಡೆ ಹ್ಮ್ ಎಲ್ಲ ಹ್ಮ ಹೋಗಿ ಹಂಗಮ್ಮ ಬಂದ್ವಿ ಬೆಂಗ್ಳೂರ್ ಹೇಳಿದ್ವಿ ಇನ್ನ ವೈಜಾಗಿನ್
ಎಲ್ಲೆಲ್ಲಿಂದ ಫ್ಲೈಟ್ ಏರಿದ್ರರು ಬೆಂಗ್ಗಳೂರ್
ಹ ಬೆಂಗ್ಗಳೂರಿಂದ ವೈಜಾಗು ವೈಜಾಗಂದ ಬೆಂಗ್ಳೂರು ಹ್ಮ್
ಹ್ಮ್ ಹಂಗ ಹೋಗಿರಿ
ಮತ್ತೆ ಬೆಂಗ್ಳೂರಿಂದ ಬಳ್ಳೆ ಇ ಬರ್ಬಕ್ ನಮ್ಮೂಗ್ ಬರ್ಬಂದ್ರ ಕಾರಾರ್ಲ್ಲಿ ಬಂದ್ವಿ ಕಾರ್ ಮಾಡಿದ್ರು ಇನೋವಾ ಕಾರ್ ಮಾಡಿದ್ರು
ಹಾ ಹ್ಮ್ ಹ್ಮ್ ಹ್ಮ್ ಹ ಫ್ಲೈಟ ಇಿಂದೆಲ್ಲ ಅವ್ರ್ದೇನಾ ಖರ್ಚ ಎಲ್ಲಾ
ಹಫ್ಲೈಟ್ ಎ ಖರ್ಚು ಕಾರಿನ ಖರ್ಚು ನಮ್ ಕರ್ಕೊಂಡ್ ಹೋಗೋದು ಬರದು ಎಲ್ಲ ಅವ್ರದ ಖರ್ಚು ನಮ್ದ ಏನ್ ಒಂದ ರೂಪಾಯಿಗೂ ಖರ್ಚು ಮಾಡಿಲ್ಲ ನಾವು
ಹಂಗ ಚೆನ್ನಾಗ್ಬೋ
ಹ್ಮ ಚೆನ್ನಾಗಿ ಹ್ಮ ಅದ ಹ ಅದಕ್ಕೆ ಹ್ಮ ಹ್ಮ್ಯ್ ಬಿ ಂದೆ ಹೆಂಗ ನೋಡ್ ಬಂದೆ ನಮ್ ಕೈಯಲ್ಲಿ ಆಗ್ತಿದ್ದಿಲ್ಲ ಹ್ಮ ಹ್ಮ ಹ್ಮ್ ಏನ ಅಣ್ಣೂರ್ ದೈಿಂದ ಹೋೋಗ್ ಬಂದ್ವಿ ಹೌದಾ ಹ್ಮ್ ನೋಡು ಹ್ಮ್ ಅನ್ಕಂಡ್ಲಿತ ಹೋಗ್ ಬರ್ತೀವಿ ಮತ್ತ ಒಂದೊಂದ್ಸತಿ ಹಂಗ ಹ್ಮ್ ಅದ ಹ್ಮ್ ಅವ್ರು ಚೆನ್ನಾಗ ಇ ತರ ಮತ್ತೆ ಇಡ್ತಾರ ಅವ್ರ ಕೈಲ ಆಗ್ತತೆ ಹ್ಮ್ ಹ್ಮ್ ಅದಕ್ಕ ಏನೋ ಚೆನ್ನಾಗಿ ಮಾಡ್ಕೊ ಬಂದ್ವಿ ಹ್ಮ ಚೆನ್ನಾಗಿ ಹೋಗಿ್ ಬಂದ್ವಿ ಹ್ಮ್ ಸರಿ ಇರ್ಲಾಮಾ ಹಾ ಹಾ ಸರಿ ಹಾ